ಹಲೋ ಬ್ರೋ ಅ ಬ್ರೊ ಆರಾಮ ಬ್ರೊ ಹಾ ತಿಂಡಿ ಆಯಿತಾ ಹಾ ನಮ್ದ್ ಆಯ್ತ್ ತ್ ಬ್ರೋ ಹ ಅದೇ ಬ್ರೊ ನಿಮ್ ಕಾಲೇಜ್ ನಾನು ಕಾಲೇಜ್ ಸೇರ್ಬೇಕು ಅಂತ ಇದ್ದೆ ನಿಮ್ಮ ಕಾಲೇಜ್ ಬಗ್ಗೆ ಸ್ವಲ್ಪ ಹೇಳ್ತೀರ ಬ್ರೋ ಹೆ ನಾನ ಹ
ಹ
ನಮ್ದ ಕಾಲೇಜಲ್ಲಿ ಇಂಜಿನಿಯರಿಂಗ್ ಇ ಗ್ರಹಿಸಿದೆ ಅಬ್ರರೋ ಲ್ಲ ಸ್ಥಾನಾನ
ಎಂದ
ಸುಮಾರು ಕೋ
ಬ್ರೋ ನನ್ಸ ಎಸ್ ಚೈನಾ ಬೇಕಂತ ನಿಂದ್ ಯದಕ್ಕೆ ಹಾಮ್ರ
ಯ ಕೈಯಸ್ ಇಷ್ಟ ಇಲ್ವಾ
ಅದೇ ಅದೇ ಒಬ್ರು ನನ್ಗೆ ಸಿ ಎಸ್ ಮೇಲ್ ಸ್ವಲ್ಪ ಇದು ಮಾಡೋಣ ಅಂತ ಅದೇ ದೊಡ್ಡ್ದಲ್ಲ
ಹ ಇಲ್ಲಸ್ ಪಂ ಜನ ಎಸ್ ಪಂಚ್ ಕುಮಾರ್ ಜನ ಬಂದ ಅಡ್ಮಿಶನ್ ಹಾದ್ದಾರೆ
ಅದೇಬ್ರು ಆಯ್ತು ಅದೇ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಸ್ವಲ್ಪ ಪಾಏನ್ರೆ ಟಚಿಂಗ ಇದೆ ಟೀಚಿಂಗ್ ಹೆಂಗಿದೆ ಹ ಫ್ಯಾಕಲ್ಟೀ ಸ
ಫ್ಯಾಕಲ್ಟೀಸ್ ಎಲ್ಲ ಚೆನ್ನಾಗಿದೆ ಫಸ್ಟ್ ಮ್ಯಾಥ ಇರುತ್ತೆ ಕೆಮಿಸ್ಟ್ರಿ ಇಲ್ಲ ಫಿಸಿಕ್ಸ್ ಇರುತ್ತೆ ಅದು ಆಲ್ಟರ್ನೇಟ್ ಇರುತ್ತೆ ಆಲೆ ಇ ಸಿ ಇ ಟಿ ಸಿ ಇರುತ್ತೆ ಇ ಟಿ ಎ ಅಂದ್ರೆ ಅಂಬಡ್ ಸಿಸ್ಟಮ್ ಇರುತ್ತೆ ಇ ಎಸ್ ಸಿ ಅಂದ್ರೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ಸ್ ತಮಗೆ ಒ ಬರತ್ತೆ ಸಬ್ಜೆಕ್ಟ್ಗಳಿದ್ದಾವೆ ಸೇ ಮತ್ತೆ ಏನಾದ ಡೌಟ್ ಇತ್ತಬೃ
ಬ್ರೋ ಮತ್ತೆ ಕಾಲೇಜ ಅಲ್ಲಿ ರ್ಯಾಗಿಂಗ್ ಗೀಗಿಂಗ್ ಏನು ಇಲ್ಲ ಬ್ರೋ ಇಲ್ಲಿ
ಏ ಹಂಗೆಲ್ಲ ಇಲ್ಲ ಬ್ರೋ ನಾವೇ ಮಾಡಿದ್ರೆ ಮಾಡ್ಬೇಕಷ್ಟೇ ಬ್ರೋ ಇಲ್ಲಿ ಏನ್ ಈಗ ಹಿಂಗೆಲ್ಲ ಮಾಡಲ್ಲ
ಫುಲ್ ಪನಿಶ್ಮೆಂಟ್ ಇದಾ ಹಂಗ ಏನ ಮಾಡಿದ್ರೆ ಹಿಂಗೆ
ಹಂನೆ ಇಲ್ ಹ್ಯಾಕಿಂಗ್ ಯಾರು ಮಾಡಲ್ಲ ಅದಕ್ಕೆ ಕಯಾರವಿನ ಪನಿಶ್ಮೆಂಟ್ ಸಿಕ್ಕಿಲ್ಲ ಮುಂಚೆ ಸಿತಂತೆ ಈ ಎಲ್ಲಾ ಈಗಿರ ಸೀನಿಯರ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಇದಾರೆ.
ಹಾ ಬ್ರೋ ಇದು ಟೀಚಿಂಗ್ ಫ್ಯಾಕಲ್ಟಿ. ಫ್ಯಾಕಲ್ಟಿ ಬಗ್ಗೆ ಸ್ವಲ್ಪ ಹೇಳಿಬ್ರೋ ಹೆಂಗೆ. ಟೀಚರ್ಸ್. ಹಂಗೆ ಫ್ರೆಂಡ್ಲಿ ಹಾಗೆ ಮಾತಾಡ್ತಾರೆ ಹಂಗೆ ಹಿಂಗೆ.
ಟೀಚರ್ಸ್ ಇದ್ದಾರೆ ಫ್ರೆಂಡ್ಲಿ ಇಲ್ಲ ಅಂತ ಅಲ್ಲ ಆದ್ರೆ ತುಂಬಾ ಫ್ರೆಂಡ್ಲಿ ಏನಿಲ್ಲ ನಿಮ್ ಪಿಯು ದಲ್ಲಿ ಇದ್ದಷ್ಟು. ಎಲ್ಲ ಕ್ಲೋಸ್ ಎಲ್ಲೇ ಇರಲ್ಲ. ಹ ಹ ಮುಂದೆೆ ಏನ್ ಬೇಕು ಅಂತ ಮಾತಾಡಿಸ್ತಾರೆ ಆಮೇಲೆ ಹಿಂದೆ ಏನಾರ ಮಾಡಿಬಿಡ್ತಾರೆ. ಆತರ. ಟೀಚರ್ಸ್ಗಳು ಜಾಸ್ತಿ ಇದ್ದಾರೆ ಫ್ರೆಂಡ್ಸ್ ಅಲ್ಲಿ. ಬೇರೆ ಬೇರೆ ಬ್ರಾಂಚ್ ಬೇರೆ ಬೇರೆ ತರ ಇದ್ದಾರೆ ನಿಮಗೆ ಸಿ ಎಸ್. ಅಂದ್ರೆ ನಮ್ಮ್ ಮಂಜುನಾಥ್ ಸರ್ ಇದಾರೆ ತುಂಬಾ ಒಳ್ಳೆ ಸರ್.
ಏನ್ ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ.
ಹಾ ಬ್ರೋ.
ತುಂಬಾ ಚೆನ್ನಾಗಿ. ನೋಡ್ಕೊಂತಾರೆ.
ಬ್ರೋ ಮತ್ತೆ. ಈಗ ಪ್ರಿನ್ಸಿಪಾಲ್ ವೈಸ್ ಪ್ರಿನ್ಸಪಲ್ ಹೆಂಗೆ ಬ್ರೋ ಫಲ್ ಸ್ಟಿಕ್ ಏನಾದದು. ಬ್ರೋ ಏನಾದ್ರು. ಮಾಡ್ತಾರ ಪ್ರನ್ಸಿಪಾಲ್
ಇ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಇವರು. ಹೆಡ್ ಆಗಿದ್ರು ಒಬ್ರು ಅವ್ರಿಗೆ ಪ್ರಿನ್ಸಿಪಲ್ ಆಗಾರೆ ಅವರು ಒಬ್ರು. ಅವರು ವೈಫ್ ಎಷ್ಟ್ರು ಹೇಳಿದ್ರು ಸಾಲಲ್ಲ ಬೋ ಅವರು. ಸ್ಪೋರ್ಟ್ ಅಲ್ಲಿ ಎಲ್ಲಾ ಎತ್ತಿದ ಕೈ.
ಹ ಬ್ರೋ
ಅವ್ರದ್ದು ಅವಾಗಲೇ ಲಾಂಗ್ ಜಂಪ್ ಅಲ್ಲಿ ವರ್ಡ್ ರೆಕಾರ್ಡ್ ಏರೈತಿ. ಅಂತೆ ಕೇಳ್ಪಟ್ಟಿದ್ದೆ ನಾನು ಆಮೇಲೆ. ನಮ್ ನಿಜ ಹೇಳ್ಬೇಕದ ಬ್ರೋ ನಮ್ ಕಾಲೇಜಲ್ಲಿ ನೋಡಿದ್ ಅವ್ರು ನೋಡ್ರೆ ಹೆಂಗ್ ಅನ್ನಿಸುತ್ತೆ ಗೊತ್ತ ಬ್ರೋ ಆರುವರೆ ಹೇಟ್ ಇಟ್ಟಿದಾರೇ ಬ್ರೋ.
ಹಾ ಬ್ರೋ ಮತ್ತೆ ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ಹೇಳಿ ಬ್ರೋ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟು ಕ್ರಿಕೆಟ್ ಕ್ರಿಕೆಟ್ ಎಲ್ಲಾ ಆಡಿಸ್ತಾರ
ಪಿ ಎಲ್ ಅಂತ ಮಾಡ್ತಾರೆ ಕ್ರಿಕೆಟ್ ಕ್ರಿಕೆಟ್ ಎಲ್ಲಾ ಇರದೆ ಆದ್ರೂ ನ ಪ್ರಿನ್ಸಿ ಬ್ರೋ ಹಾಟ್ಸ್ ಆಫ್ ಅವರು ಅಂತವರು ಅವರು ಚೇರ್ ಮೇಲ್ ಕುತ್ರೆೇನೆ ಆ ರಡಿ ಇರತ್ ಬ್ರೊ ಅಷ್ಟ್ ಅವ್ರು ಅದ್ಭುತ ಅನ್ನಿಸಿಬಿಟ್ಟಿತು ಬ್ರೋ
ಇರ ಮತ್ತೆ ಇದು ಅಲ್ಲಿ ಫೇಸ್ ಲಿಟ ಎಲ್ಲ ಇದೆ ಸಾಫ್ಟ್ ವೇರ್ ಲ್ಯಾಬ್ ಎಲ್ಲ ಹೆಂಗೆ
ಅಲ್ಲಿ ಚೆನ್ನಾಗಿದೆ ನಮಿಗೆ ಈಗ ಹೆಚ್ ಓಡಿ ಬಿಟ್ ಇನ್ನೊಬ್ರು ಹೆಚ್ ಓಡಿ ಆಗ್ತಿದ್ದಾರೆ ಎಲ್ಲಾ ಹೆಚ್ ಒಡಿಗಳು ಚೇಂಜ್ ಆಗ್ತಿದ್ದಾರೆ ಚೆನ್ನಾಗಿದೆ ನಮ್ದು ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಟೆಂಡೆನ್ಸ್ ಇಲ್ಲಾಂದ್ರೆ ಅಟೆಂಡನ್ಸ್ ಕೊಡ್ತಿದ್ದಾರೆ ನಮಿಗೆಲ್ಲ ಆಮೇಲೆ ಏನ್ ಅಸೈನ್ಮೆಂಟ್ ಎಸೈನ್ಮೆಂಟ್ ಬರ್ದಿಲ್ಲ ಅಂದ್ರು ಮಾರ್ಕ್ಸ್ ಕೊಡ್ತಿದಾರೆ ಡಡಿಯತ್ ಅಡ್ಡಿ ಇಲ್ಲ ಹಂಗೇನಿಲ್ಲ
ಹಾ ಬ್ರೋ
ಒಟ್ಟನ ಅಡೆಯದು
ಬ್ರೋ ನಾನ್ ಇಲ್ಲಿ ನಿಮ್ ಕಾಲೇಜಿಗ್ ಬಂದಾಗ ಹಾಸ್ಟೆಲ್ ಬಗ್ಗೆ ಹಾಸ್ಟೆಲ್ ಬಗ್ಗೆ ಸ್ವಲ್ಪ ಕೇಳಿದ್ದೆ ಹಾಸ್ಟೆಲ್ ಸೇರ್ಬೇಕೋ ಇಲ್ಲ ಹೊರಗೆ ಪಿ ಜಿ ಏನಾದ್ರು ಮಾಡ್ಬೇಕು ಅಂತ ಕೇಳಿದ್ರೆ ಒಳ್ಳೇದಾಗದು
ತಿದೆ ಅಂಗಂತ ಹೇಳ್ಬಿಟ್ ಹಾಸ್ಟೆಲ್ ಚೆನ್ನಾಗಿದೆ ಅಂತ ಅಲ್ಲ ಬ್ರೊ ಹಾಸ್ಟೆಲ್ ವಳ ರೂಮ್ ಎಲ್ಲ ಒಂದ ಚೂರು ಕಿಟಕಿ ತ ಎಲ್ಲ ಒಂಚೂರ್ ಗಲೀಜ್ ಇದೆ ಹದ್ರ ಅಂಚೂರು ಹ ಗಿಡ ಹೂ ಇದೆ ಹುಳ ಹವು ಬರುತ್ತೆ ಎಲ್ಲಾ ಹಾಸ್ಟೆಲ್ ತರಗ ಹುಳ ಸೊಳ್ಳೆಗಳು ರಾತ್ ಬರುತ್ತೆ ಆಮೇಲೆ ವಾರ್ಡ ನಿ ಎ ತೊಂದ್ರರೆ ಇಲ್ಲ ಅಷ್ಟೊಪ್ ಅಂತ ಅವನು ನಿ ಹೇಳ್ ರೂಲ್ಸ್ ಏನಾದರು ಕರೆಕ್ಟ್ ನೋಡ್ರ್ ಅವನ್ ಏನ್ ಮಾತಾಡಲ್ಲ ವಾರ್ಡನ್ಸರ್ ರೂಮ ಕುದ್ ರೂಮಲ್ಲಿ ಇರ್ಬೇಕಷ್ಟೇ ಅವ್ನ ಏನ್ ಕೇಳಲ್ಲ ಕರೆಕ್ಟ ಫೀಸ್ ಕಟ್ಟಿದ್ರ ಹಾಯೇ. ಆಮೇಲೆ ಊಟ ಒಂದು ರೋದ್ನೆ ಬ್ರೊ ಅಷ್ಟೆ ಚೂರು ಇಲ್ಲಿ ಈ ಸತಿ ಕೊಟ್ಟಿರೋರು ಕಾಂಟ್ರಾಕ್ಟ್ರು ಯಾಕೋ ಸರಿ ಇಲ್ಲ ಅವ್ರು ಊಟ ಕರೆಕ್ಟಗ ಮಾಡ ಚಲ್ಲ ಅಂತಾರೆ. ಅದು ಯಾಕೋ ಈ ಸತಿ ಯಾಕೋ ಸರಿ ಇಲ್ಲ ನೀವು. ರೂಂಮ್ ಮಾಡದೇ ಬೆಟ್ರ ಅಂತ ನಾವು.
ಹಾ ಬ್ರೋ ಅದೇ ಬ್ರೋ ನಮ್ ಪೇರೆಂಟ್ಸ್ ಹೇಳ್ತಿದ್ರು ಹಿಂಗೆ ರೂಮ್ ಮಾಡ್ತಿಲ್ಲ ಹಾಸ್ಟೆಲು ಮಾಡ್ತ ಅಂತ ಅದಕ್ಕೆ ಸ್ವಲ್ಪ ಕೇಳಿದೆ. ಹಾ ಬ್ರೊ ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಇದೆಯಲ್ಲ ಬ್ರೊ ಸ್ಪೋರ್ಟ್ಸಿಗೆ ನಾನು ಬಹಳ ಮೇನ್ ಇದು ಕೊಡೋದೇ ಸ್ಪೋರ್ಟ್ಸಿಗೆ.
ಹೌದ ಬ್ರೋ.
ಹಾ ಬ್ರೋ.
ಯಾರ್ ನಿನ್ ಇನ್ಸ್ಪ್ರೆಷನ್.
ಇಲ್ಲ ಬ್ರೋ ಇನ್ಸ್ಪಿರೇಷನ್. ನನ್ಗೆ ಇದು ಸ್ಟಡೀಸ್. ಕಿನ ಸ್ವಲ್ಪ ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಗಮನ ಕೊಡೋದು.
ಹಂಗಂದ್ರೆ ನೀವು ಇಂಜಿನಿಯರ್ ತೊಗೊಬಹುದಿತು. ಬೇರೆ ಯಾವ್. ಇದು ಡಿಗ್ರಿ ಗ್ರಿಕೋರ್ಸ್ ತಕೊಂದು ಅಲ್ಲಿ ಸ್ಪೋರ್ಟ್ಸ್. ಚೆನ್ನ ಮಾಡತ್.
ಇಲ್ಲ ಬ್ರೋ ಅದು ಪೇರೆಂಟ್ಸ್ ಫೋರ್ಸ್ ಇಂದ ಬಂದಿರೋದು ನಾನು. ಈ ಇದೇನ್. ತಿಲ್ಲ
ಸ್ಪೋರ್ಟ್ಸ್ ಅಡ್ಸ್ತಾರೆ ಬ್ರೋ. ಪಿ ಎಲ್ ಒ ಅದಿದ್. ಇದು ಅಂತ ಮಾಡ್ತಾರೆ ಕ್ರಿಕೆಟ್ ಇದು ಅಮೇಲೆ. ಸವಿಸ್ಕರ್ ಅಂತ ಒಂದ್ ವರ್ಷಕ್ ಒಂದ್ಸತಿ ಪ್ರೋಗ್ರಾಮ್ ಮಾಡ್ತಾರೆ ಒಂದ್ ಸಿರ ಐಸ್ಕಂತಾರೆ ಆದ್ರೆ ಜಾಸ್ತಿ ಎನ್. ಮಾಡಲ್ಲ ಆದ್ರೂ ಪರವಾಗಿಲ್ಲ ಅಂತಾನೆ ಹೇಳಕ ಆಗಲ್ಲ ಕಮ್ಮಿ ಇದೆ. ಮಾಡೋಣ ಅಂತ ಹೇಳ್ತೀವಿ ಜಾಸ್ತಿ ಮತ್ತ. ಚೇರ್ಮನ್. ನಾ ಮಾತಾಡ್ತೀವಿ ಚೆನ್ನಾಗ್ ಮಾತ್ ಅಂತ ಹೇಳ ಇದೀವಿ ನೋಡೋಣ. ಈ ವರ್ಷ ಏನ ಆಯ್ತು ಮುಂದಿನ ವರ್ಷ ನೋಡೋಣ ಬರ್ರಿ ನಾವು ಸ್ಪೋರ್ಟ್ಸ್ ಎಲ್ಲಾ ಇವೇ ಪಿಟಿ ಸರ್. ಬ್ರೋ ಅವ್ರು ಈಗ ಏನೋ ಬಿಟ್ಜೋಗಿದರೆ ಅವರ ದೇನೋ ಹ ಕಾಲೇಜಿಂದ ಈಗ ಹೊಸ ಪೀಟಿ ಸರ್ ಬರ್ಬೋದು ಈ ವರ್ಷ ದಲೆ ನೋಡ ಬರಿ
ಬ್ರೋ ನಂದು ಸಿಟಿ ರ್ಯಾಂಕ್ ಸ್ವಲ್ಪ ಜಾಸ್ತಿ ಬಂದಿತ್ತು ಅದಕ್ಕೆ ನಿಮ್ದು ಸೀಟಿ ಹಾಕ ಕೋಣ ಅಂತ ಎಲ್ಲ ಮ್ಯಾನೇಜ್ಮೆಂಟಿಗೆ ಸೇರೋಣ ಅಂತ ಫೋನ್ ಮಾಡದೆ. ಮ್ಯಾನೇಜ್ಮೆಂಟೀಗ ಎಷ್ಟ ಕೇಳ್ತೀರ್ ಸರ್ ಬ್ರ ಬ್ರೋ ಒಂದ ಒನ್ ಲ್ಯಾಕ್ ಮ್ಯಾಲ ಬಂದಿದೆ ರ್ಯಾಂಕು
ಒನ್ಲ್ಯಾಕ್
ಹಾ ಬ್ರೋ
ಗಿದೆ ಬ್ರೋ ನೀವು ಬರೀ ಬ್ರೋ ಹೇಳ್ತೀನಿ ಹಾಕಿ ಬ್ರೋ ಸಿಇಟಿ ಬಂದ್ ಮಾತಾಡ್ಕೊಳ್ಳಿ ಆಮೇಲೆ ಸಇಟಿ ಅ ನೀವು ಏನ್ ಗೊತ್ತಾ ನೀವು ಇಲ್ ಬಂದ್ ಮಾತ ಯಾಕಂದ್ರ ಇಲ್ಲಿ ಇದ ಕಾಲೇಜಿಗ ಸೇರ್ತಿರ ಅಂದ್ರ ಹತ್ತಸವ್ರ ಅಡ್ವಾನ್ಸ ಕೊಟ್ಟೋಗಿ ಆಮೇಲೆ ಹತ್ ಸಾವಿರ ಅಡ್ವಾನ್ಸ್ ಕೊಟ್ಟೋಗ್ತೀರಾ ಆಮೇಲೆ ಇವು ಬೇಕರೆೆ ಸಿ ಇ ಟಿ ಬಂದ್ಮೇಲೆ ಸಿಇ ಟಿ ಕನ್ವರ್ಟ್ ಮಾಡ್ತಾರೆ ಇವರು ಇಲ್ಲಾಂದ್ರೆ ಮ್ಯಾನೇಜ್ಮೆಂಟೀಗ ಕನ್ವರ್ಟ್ ಮಾಡ್ತರ ನಿಮಗೆ ಈಗ ಸಿ ಎ ಸಿ ಅಂದ್ರ ಒನ್ ಲ್ಯಾಕ್ ಪೋರ್ಟಿ ಫಿಫ್ ಫೋರ್ಟಿಫೈವ್ ಫಿಫ್ಟೀ ಹಿಂಗ ನಡಿತ ತಿದೆ ಬ್ರೋ ಹ್ಮ್ ನಿಮ್ಗೆ ಸಿ ಎಸ್ ಸಿ ಎ ಮೇಲ್ ಬೇಕಂದ್ರೆ ನಮ್ದೇ ಕಾಸ್ಟ್ಲಿಸ್ಟ್ ಬ್ರ್ಯಾಂಚ್ ಈ ಕಾಲೇಜ ಅಲ್ಲಿ ಒನ್ ಲ್ಯಾಕ್ ಫಿಫ್ಟ ಟಿ ಫೈವ್ ತೌಸಂಡ್ ನಡೀತೆ
ಅದೇಬ್ರು ಸ್ವಲ್ಪ ಇವ್ರು ಕಮ್ಮಿ ಮಾಡಲ್ಲಬ್ರು ನಾವು ಸ್ವಲ್ಪ ನಾವು ಲೋನ್ ತಗೋಬೇಕು ಅಂತ ಇದ್ವಿ ಬ್ಯಾಂಕ್ ಅಲ್ಲಿ ಅದಕ್ಕೆ
ಕಮ್ಮಿ ಅದು ನೀವು ಸಿಇಟಿ ಬಂದ್ರ ನಿಮ್ಗ ಆಟೋಮೆಟಿಕ್ ಗೌರ್ಮೆಂಟ್ ಫೀಸಿಗ ಕನ್ವರ್ಟ್ ಆಗತ್ತಲ್ಲ ಬ್ರೋ
ಸಿಇಟಿ ಸಿ ಸಿಗ್ಲಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಮಾಡೋದ ತನವು
ಇಲ್ಲ ನಮ್ಗೆ ಯಾಕೋ ಅನ್ಸುತ್ತೆ ಚೀಟಿ ಸಿಗುತ್ತ ಅಂತ ನೀವು ಹಾಕಿಬಟ್ಟ. ಮ್ಯಾನೇಜ್ಮೆಂಟ್ ಅಲ್ಲಿ ಬೇಕ್ರೆ ಆಮೇಲೆ ಮಾತಾಡಣ ನಾವು.
ಹೌದ. ಹಾ ಬ್ರೋ
ಮಂಗಲ್ ಪರಿಚಯ ಇರಾವರ ಒಬ್ರು ಇದ್ದಾರೆ. ಹೌ. ಮಲ್ಲು ಅಂತ ಅವ್ರ ಕೈಲಿ ಹೇಳಿ. ನಿಮಗೆ ಕಮ್ಮಿ ಮಾಡಸ್ತೇನ್.
ಅಡ್ಮಿಷನ್ ಡಿಪಾರ್ಟ್ಮೆಂಟ್
ಹ ಬ್ರೋ
ಬ್ರೋ ಅಡ್ಮಿಟೆಸಷ ಅಡ್ಮಿಷನ್ ಡಿಪಾರ್ಟ್ಮೆಂಟ್ವಯಬ್ರು ಫೋನ್ ಮಾಡಿದ್ರು ನಮಗೆ ನಿಮ್ಮ ಕಾಲೇಜಿಂದ. ಅವ್ರು ಹೇಳಿದ್ರು ಇಲ್ಲಿ ಫುಲ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಸ್ಟಡೀಸ್ ಎಲ್ಲ. ಫುಲ್ ಪರ್ಫೆಕ್ಟ್ ಆಗಿದೆ ಟೀಚಿಂಗ್ ಸ್ಟಾಫ್ ಎಲ್ಲ ಒಳ್ಳೆ ಫ್ರೆಂಡ್ಲಿ ಆಗಿರ್ತಾರೆ ಮತ್ತೆ ಸ್ಪೋರ್ಟ್ಸ್ ಅಲ್ಲು ಇಂಟ್ರೆಸ್ಟ್ ಸಕ್ಕತ್ ಇಂಟ್ರೆಸ್ಟ್ ಸಖತ್ ಇದೆ ಇಲ್ಲಿ ಸ್ಪೋರ್ಟ್ಸ್ ಎಲ್ಲಾ ನ್ಯಾಷನಲ್ ಎಲ್ಲೋಗ. ಬಂದಿದ್ದಾರೆ. ಕಬಡ್ಡಿ ಕ್ರಿಕೆಟು ಅಂಥದ್ರಲ್ಲೆಲ್ಲ ಫುಲ್ಲ ಇದೆ ಇಲ್ಲಿ ಒಳ್ಳೆ ಗ್ರೌಂಡ್ ಇದೆ ಒಳ್ಳೆ ನೇಚರ್ ಇದೆ ಹಂಗೆ ಹಂಗೆ ಹೇಳಿರೋ ಅದಕ್ಕೆ ಸ್ವಲ್ಪಕ.
ನೂರಲ್ಲಿ ಒಂದು ಐವತ್ತದು ಸಕ್ತಿಯ ಇರುತ್ತೆ. ಮತ್ತೆ ಎಲ್ಲಾರೂ ಅದೇ ಹೇಳದು. ಸತ್ಯ ಇದೆ ಇಲ್ಲ ಅಂತಲ್ಲ ಆದ್ರೆ ಅಷ್ಟೊಂದ ಎಫಿಶಿಯಂಟಿ ಆಗಲ್ಲ. ನಡೀತ್ತಿದೆ ಒಂದ ಸ್ವಲ್ಪ.
ಬ್ರೋ ಹಿಂಗೆ ನಾವು ಸೇರ್ಬೋದ ಇಲ್ಲಿ ಅಂತ.
ಅದೇ ನಿಮ್ ಇಷ್ಟ ನನ ಇಷ್ಟ. ಚದಗೆ ಇಲ್ಲ ಇದೇ ನಡೀತಿದೆ ನೀವು ಸೇರೋದಿದ್ರೆ ಸೇರಿ.
ಅಲ್ಲಾ ನಿಮ್ ಸ್ವಲ್ಪ ನಿಮ್ ಸ್ವಲ್ಪ ಹೇಳಿ ಬ್ರೋ ನಿಮ್ದ್ ಹೆಂಗ. ಹೇಗಿದೆ ಈಗ ಲೈಫು ಇಲ್ಲಿ ಸೇರಿದ ಮೇಲೆ.
ನಾವು ಬ್ರೋ ನಮ ನಾನ್ ಸೇರ್ದಾಗ ಇನ್ನ ನಿಜ ಹೇಳ್ತೇನಲ್ಲ ಪಿಯು ದಲ್ಲಿರದ್ರು ರಜೆ ಹಾಕತ್ತಿದ್ದೆ ನಾನು ಇಲ್ ಬಂದಾಗ ಇನ್ನ ಒಂದ್ ದಿವ್ಸನೂ ರಜೆ ಹಾಕಿಲ್ಲ ಬ್ರೋ ಹಂಗೆ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಪ್ರತಿಯೊಂದ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಹಿಂಗಂದ್ರೆ ಒಂದ್ ಬ್ಯಾಕ್ ಇಲ್ದಂಗಿ. ಸಕ್ಕತ್ತಾಗಿ ಹೊಯ್ತತದೇ ಅಂತ ಪ್ರತಿ ದಿವ್ಸ ಸಂಡೇ ನು ಸ್ಪೆಷಲ್ ಕ್ಲಾಸ್ ಸಂಡೇನೂ. ತೀವ್ ಬ್ರೋ
ಓಕೆ ಬ್ರೋ ಬಾಯ್ ಭಾಯ್ ಇನ್ಮೇಲೆ ನಾವು ನಾಳೆ ನೆಕ್ಸ್ಟ್ ವೀಕು ನೆಕ್ಸ್ಟ್ ವೀಕು ನಿಮ್ಮೂರಿಗ್ ಬರ್ತೀವಿ ಬ್ರೋ ಹಾ ಬ್ರೋ ಬಾಯ್ ಬಾಯ್
ಸರಿ ಸರ್